ಕಟ್ ಮಾಡ ು ನೆಟ್ ಆನ್ ಇದಬೇಕ
ಅಲೋ ಹೇಳಕ ಏನ್ ಹೇಳತ್ತೀರ ಏನ್ ಹೇಳ
ಕೇಳೇ ಕೇಳಸ ಹಲೋ ಅಕ್ಕ ಲ್ಲ ನ ತೆಂಗಿದೀನಿ
ಏ ಚಿಕ್ಕಿ ಏನ್ ಮಾಡತ್ತೆ
ಏನ್ಿಲ್ಲುಲ್ಪ ಆಕಿ ಊಟ ಮಾಡಕತ್ತಾಕ ಇನ್ ಮುಂದ್ ನೋಡ್ಕನ್ಕತೀನಿ ಎಕ್ಷ್ಟು ಊಟ ಇ್ತೇನಲ್
ಆಕೆ ನೋಟ ಮಾಡದ್ ನೋಡ್ ನೀಏನ್ ಮತ್ತತ್ ನೀ ತಳಗಗಿದಿ ನೀ ಊಟ ಮಾಡ
ನೀ ಹ
ಆಕಿನ ಊಟ ಮಾಡೋ ನೋಡ್ಕೊಂಡ್ ನೀ ಕುಂತ್ತ್ರ ನೀ ತೆಳಗಗಿದ್ ಮತ್ತೆ ತಳ ಅಗಾಲೀ ಅಂದಿ ಕುಂತ್ ಕುತ್ ಕುತ್ರ ನಾಲ್ಕ್ ರೊಟ್ಟಿ ಇಷ್ಟ ಅನ್ನ ಇಷ್ಟ್ ಸಾರು ಯಾರ ಇರ್ಲಿ ಬಿಟ್ಟ ಇಲಿ ನೋಡ್ಲಿ ಮಾಡ್ಲಿ ನಾನ್ ಉಟ್ೊಂಡ ಹೋಗ್ಬೇಕು
ಹೂ ಹೂ ಗೊತ್ತಿಲ್ಲ ಪೋನಿ
ಸ್ಕೂಲ್ಗ್ ಹೋಗಿದ್ರಿ
ಹೂ
ಕಾಸ ಎಷ್ಟದು
ನಾಸ
ಹಾ
ಏಳು ಇರ್ತಾನ ಹ ದನ್ನ
ಏಳು ಇರ್ತಾವ
ಹ್ಮ್
ಏನ
ಕ್ಲಾಸ್
ಕ್ಲಾಸ್ ಎಏಳ್ವರು ತಾವ
ಹ್ಮ್ ಸಬ್ಜೆಕ್ಟ್ಸ್ ನ ಕಾಸಿ ತ ಬ ಆಯ್ತಾರೆ ಹ
ಇ ಸಬ್ಜೆಕ್ಟ್ ಕ್ಲಾಸ್ ಮಾಡತಾರ
ಹಾ ಹ್ಮ
ಹ್ಮ್ ಎಟಷ್ಟ
ಹ ಪಚ್ಚಾತ್ತದಾ ಹ ಷ್ಟು ನಾಳಗ ಒಂದಾದ
ಮತ್ತೇಏನ್ ಓದಾವಲ್ರಿಲ್ಲಾ ಊಟ ಮರಕ ನೋರಕ ಕಚ
ಮಂಜೆಲ್ಲ ದೋ ನಾನು ಹ್ಮ್ ನಾನ ಹ ಇೇ
ಐದು್ ಗಂಟೆಗೆ ಗದಳತ್ತ
ಹ್ಮ್ ಹ್ಮ
ಐದು ಗಂಟೆಗೆ ದ್ದು ೋದದ ಆಗ್ತದ ನಿಗನಾಗ
ಸರಿ ಎ
ಒಂದ ಸಲ ಅಂಗೆಮಂದ ಸ ದ ಹೆಂಗ ಎಕ್ಸಾಮ್ ಹೆಂಗ್ ಬರ
ಯತ್ ಸರ್ ಬಂದಿದ್ದಿಲ್ಲ ನಾ ಓದೇ ಇಲ್ಲ ಳ ಬಾಲ ಮಾರ್ಕೆಟಗ ಹೋಯ್ದೆ ನಿನ್ನೆ ಅಂತ
ಮರಿ ತಡ್ಕೊಬೇಕು ಓದಕ್ಕೆ ಏನ್ ಸಂಬಂಧ. ಯಾವಾಗದು ಮುಂಜೆ ಮಾರ್ನಿಂಗ್ ಎದ್ದು ಓದ್ಬೇಕಲ್ಲ ಅಂತಾರೆ.
ಮುಂಜಾನೆ ಕೆಲಸ ಮಾಡಾಕತ್ತಿದೆ ಆಂಟಿ.
ಸೊಪ್ಪು ವಾದ ಅಂದ್ರೆ ಇದೇನೇ.
ಹ್ಮ್
ಹೇಳಿ
ಸನಿವಾರದವರ್ ಬಂದ್. ಹಲೋ ಏನ್ ಮಾಡಾಕತ್ತಾಣ. ಸುನಿತಾ ಸೊ
ಸಾ ಸೋನು ಊಟ ಇಲ್ಲಮ್ಮ ನಿಂದ್
ನಂದ್ ಜಸ್ಟ್ ಹೀಗೆ ಆಯ್ತು
ಜಸ್ಟ್ ಈಗ ಆಯ್ತಾ
ಹ್ಮ್
ಜಸ್ಟ್ ಈಗ ಆಯ್ತಾ
ಹ್ಮ್ ಅಷ್ಟು ಈಗೇ ಮಾಡಿದೆ ನೀರ್ ಕುೂಡ್ದ ಸೋನಿ ಮಾತಾಡ್ತನ್ ಕೊಟ್ಲಕ್ಕಿ ಹ್ಮ್
ಏನ್ ಮಾಡಿದೆ ಉಟ
ಊಟಾ ಜಿರಾ ರೈಸ್ ಹ್ಮ್ ಜಿರಾ ರೈಸ್ ಮತ್ತೆ ಮ್ಯಾಗಿ ಸ್ವಲ್ಪ ಮ್ಯಾಗಿ ಜಿರ ರೈಸ್
ಅಂತ್ದಲ್ಲಾ ಮಾಡ್ತಾರ ಊಟ
ಹ್ಮ್ ಎಷ್ಟು ದಿನ ಆಯ್ತು ಮ್ಯಾಗಿ ಉಂಡಿದ್ದಿಲ್ಲಾ ಅದಕ್ಕೆ ಇವತ್ ಮಾಡಿದಿ
ಹಗೆಲ್ಲ ಮಾಡ್ಬಾರ್ದು ನೈಟ್ ನೈಟ್ ಟೈಮ್ ಅಲ್ಲಿ ಅದು ಯಾವಾಗ್ಲೂ ಮ್ಯಾಗಿ ತಿನ್ನೋದು ಜಂಕ್ ಫುಡ್ಸ್ ಏನು ತಿನ್ಬಾರ್ದು
ತಿನ್ಬಾರ್ದಾ
ಹಾ ಮತ್
ಇ ಹಂದಿ ಚರ್ಮ ಇರ್ತದ ಅಂತ
ಎದ್ರಾಗ
ಮ್ಯಾಗಿ
ಮ
ಹ ಏ ಇಲ್ಲಪ್ಪಾ ನಮ್ಮ ಪಪ್ಪ ಹೇಳಿ ಬೈತಾರ ಅಂದ್ರ ಬಿ ತರ್ತಾರ ಕಿವಿ ಹಿಂದುಡ್ಕೋ ಆ ಹುಂ ಹಂಗೆ ತಿಂತಾನ ತಿನ್ನೆ
ಹೂಂ
ಹೂಂ
ಹುಂ ಹಂತ
ಸೊ ಇದಾ ಅ
ಇದಲ್ಲಾ
ಹಾ ಮಲ್ಲಮಕಗ್ ಕೊಡ್ತೀನಿ ಆ ಮಲ್ಲಮಕ್ಕ ಕೊಡತನಾ ಹ ಸೆಕೆಂಡ ಚೆನ್ನ ಎರಡನೇ ಸಾರಿ ನಿಡ್ಕೊಂಡಿದಿ ನೋಡು ನನು ಹೇಳ ಅಕ್ಕ ನಿಯನು ಮಂದ ವಲಿ ಆ ಹಳೋ ನೀನು ಅಲ್ಲಿ ಉಂಡಿದಿ ಇಲ್ಲಾ ಇಲ್ಲಾ ನಾ ಊಟಾ ಮಾಡಕತ್ತೀನಿ ಹೊಟ್ಟೆೆಗ ಹೋಗಲಾಗ್ಯದ
ಪರ್ಸನ್ ಮನ್ಸು
ಹ್
ಪಾರ್ಸಲ್ ಕಳಸಂದ್ಯ
ಟಿಪ್ಪನಗೆ ಹಾಕಿಡ್ತೀನಿ ಬಾ ತಗೊಂಡ ಹೋಗಕತ್ತಿ ಇರ್ಲಿ ಬಾ ಹುಂ
ಯಾರದಾರ
ಹೌ
ಆಗ್ತಾನಂದ ಅದೇ ಆಗ್ತಾರಾ ನಂದ್ ಹಾಜರಿ ನಂದ್ ಹೆಸ್ ಅಪ್ಸೆಟ್ಟ್ ಆಕೆರಲ್ಲ ನೋಡು ನೋಡ್ಬರ್ಲ್ಲ ಆದರ ಒಂದ ಮೇಡಮ್ ಎರಡದಿಂದ ಹಾಕಿದ ಯಾಕಾಕಿದ್ರೆ ಹೇಳು ಯಾರ ಕೊಡಿಸೇರ್ ಹ್ಯಾಂಗದ ನೋಡು ಅದರ ಮ್ಯಾಲ ಬರಬಸ್ ಎಲ್ ಕೆಜಿ ರಿಜಿಸ್ಟರ್ ಫ್ರೇಂಡ್
ಈ ಆ
ಕಟ ಕಸ ಆದ ಹಲೋ
ಅಣ್ಣ ಹೂ ಯಾಕೋ ಫ್ಯಾಮಿಲಿ ಪ್ಯಾಕ್ ತಿನ್್ಬೇಕ ಅನ್ತ್ಲ ಆತದ
ಫ್ಯಾಮಿಲಿ ಪ್ಯಾಕ್ ತಿಂತೆ
ಹೂ
ಅಅವೆಲ್ಲ ತಿನ್ ಬರ್ಡುಕ್ಕ ಹೊತ್ತಿಗೆ ಚಲ ಹೂ
ಹೂ ನಿ್ೇ ಕನ್ಸಲಂತದ ಯಾಕೋ
ಅವಲ್ಲ ನಾ ಚನ್ ಬರ್್ದ ಜನ ುಟ ಅವೆಲ್ಲ
ಜಾಂಕ್ಫುಡ್ ಲ್ಲ ಇರ್ಸ ಹೆಲ್ದಿ ಹ ರಿಚ್ ಎನರ್ಜಿ ಪ್ರೊವೈಡ್ ಮಾಡುತ್ತ ಹೂ ತಂದು ಕೊಡು ಒಂದ ನೂರು ರೂಪಾಯಿ ಬಳ ಏನ್ ತಿನ್ಕ ಅಂದ್ರೆ ಬಾಳ ಕಾಸ್ಟ್ಲಿ ಅವ
ಹೌದು
ಹೂ ಫನ್ಸ
ಬದತಿ
ಎನ್ ಮಾಂಡ
ಮಾಾಮಾ ಪೋನ ಚ ಕ ಕೊಡ
ಬೈ ನ ತಿನ್ನ ತಿಿಂದ ಅವಾಗ ತರ್ತ ನಡು ದನ್ನ ತಿಂತ ಅಂದ ನಿನ್ನೆ ತಂದನು
ಹೂ
ತಗೊಂದ ಬೈತಾನ ದಿನ ದಿನ ಹೂ ಒಂದ ಎರಡು ಿನ ಅವ್ರರು ಗ್ಯಾಪ್ ಆಗ್ಬೇಕು ಹೇಳ್ನಿ ಹೂ ಹ ಮತ್ತ ಊಟ ಮಾಡೋಣ ಬಾ
ಅಗಲಿ
ಹ್ಮ್ ಹ್ಮ ಮತ್ತಾನ
ಹಾ
ಅಣ್ಣ ಇವತ್ತು
ಬ ಚಾ
ಏನಾಗ ಆಸ್ನೇ ಪೃಥ್ವಿರಾಜ ಅಣ್ಣ ಬಂದಿದ್ದ ಭೋಜರಾಜ ಅಣ್ಣ ಬಂದಿದ್ದ
ಕ್ಲಾಾಸಿಗೆ ಬಂದಿದ್ರರಿಬ್ರ ಯಾವಾಗತ್ತ
ಸುಮ್ ಮಾತಾಡ್ತ
ಯಾರು ಅಂಬಿಕರ
ಆಯ್ ಅಲ್ಲ
ಹ್ಮ್ ಇನಂಗ ಮಾತ್ರ ಬಂದ ಅಲ್ಲಿಗೆ
ನನಗೆ ಅಂದಿಲ್ಲ ನಮಗೆ ಅಂದ ಕ್ಾಾಸಿರೋ ಹ್ಮ್
ಹ್ಮ್ ಹ್ಮ್
ಏನೋ ಕೆಲ್ಸ ಇತ್ತಂತ ಬಂದಿದ್ದು ನಮಗೆ ನಮಗೆ ಮೀಟ್ ಮಾಡಿ ಹೋಗ
ನೀವುಕ್ ಮಾಡಿ ಹದ್ರ ಅನಾಕ್ಕ
ಹ್ಮ
ಯಾರ ಬೋತಿ ಅಲ್ಲ ನಾಮ ಅವಿಗೆ ನಾ
ಆಕೆಗಿ ನೈನೆಗಿ ನನಗ ಅಲ್ಲ ನಾನಗಿ ಅಂದಿನ ಲಾಸ್ ಬಿರ ಹಣ
ಹ್ಮ
ಹ್ಮ್
ನೋ ಭಯಗತ ನೋಡ ಕುಳ್ಳ ನೋಡನ ಮಗಳ ಇದಕ್ಕೆ ಸಳ್ಳಾರಲ್ಲಿ ಹೆಣ್ಮಗಳು ಮಾತಾಡ್ಬೊಡ ಅಂತ ಹಾ
ಏನ್ ಸುಳ್ಳಾಡಿಿನಲ್ಲ ಇದಿದ್ದಂಗೆ ಹೇಳಕತ್ತೀ ನ ನೀನೇ ಇವತ್ ನನ್ ಮುುಸ
ಹಾ ಇವತ್ ಇವತ್ತು ಪ್ರಿನ್ಸಿಪಲ್ ಏನ್ ಹೇಳಾರ ಅಂತ ಅಕ್ಕ ಆಮ ಅಕ್ಕ ಆಮ ಅ ಏನನ್ ಯಾರ ಅಂತ
ಏನ್ತ್ಗುನು ಹೇಳಿ ನನ್ ಬೆಳಿಗ್ಗೆ ಅಂದ್ರೆ ಕ್ಲಾಸ್ನಾಗ ಹುಗ ಹುಡುಗಿಯರ ಇದ್ರು ಅಂದ್ರೆ ಜೋರ್ ಹುಡುಗರ ಇದ್ರು ಅಷ್ಟು ಕ್ಲಿಯರ್ ಕಟ್ಟ ನಾವ್ ಹೇಳುವ ಹ ಈಗ ಹೇಳ್ತೀಿ ಅ
ನೀನ್ ಫ್ರೆಂಡ್ಲ್ಲ ಅಕ್ಕ ಹೇಳಳ್ಬೇಕಲ್ ಮತ್ತ ಮಲಕ್ಷಗೆ
ನ ಗಪ್ಪುಡ ಕೇಳ್ಬನ್ನಿ ಅಂತನ
ಹಾ ಮತ್ತೆ ಹ ಅವ್ರದ್ದ ಅವ್ರದ್ದು ವಿಷ್ಯ ಪರ್ಸ್ನಲ್ ನಾವ್ ಯಾಕೆ ಮಾತಾಡ
ಆಕ್ಚುಲಿ ಹಿಂಗ ಆಗ್ಯದ ಸರ್ ಹೇಳ್ಯಾರಂತ ಹಂಗ ನಾನ್ ಚಂದ್ ಹೇಳಾಕತ್ತೀನಿ
ಹ್ಮ್ ನಾನ್ ಅಲ್ಲ ನಾನ್ ಎದಕ್ ಬೈತ್ನ ಹೇಳಕ ಹುಡ್ಗಿಯರ್ರಿಗೆ ಎಲ್ಲರಿ ಹಿ ನೀ ನೀನ್ ನೋಡಿದ್ರ ನನಂಗ ಚ ಸಿಟಗ ಇರ್ತವ ನೀನ್ ಹಂಗ ಅಂಚಿದೀವಿ ಹಂಗಂಚಿವಿ ಅಂತ
ನೀನ ಯಾರ ಅಂತ ಅಂತೇಳ್ಬೇಕು ನಾನು ನಾನ್ ಬೇಯಿತಿನಿ ನಿನ್ನಕೂಡ
ಹಾ ಹೇಳಣ್ಣ ಇಲ್ಲ ಅಣ್ಣ ಜಗ್ಗೆ ಆದ ಮಾತೋಟ ಕೇಳಳ
ನಾಳೆ ನಮ್ಮ ಶಾಲೆಗ ಸ್ಟ್ರಿಕ್ಟ ಆಗಿ ವಾರನ್ ಮಾಡ್ತೀನಿ ಅಪ್ಪಿ
ಮುಂದ ಬೇಡಅಣ್ಣ ಹೀಗೆ ನೋಡ ಅಣ್ಣ ಕೆೇಳತೀನ ಅಕ ಅದನ ಕೇಳಲ ಅಕ್ಕ ಕಿಲ್ಯ ನೋಡನು ಅಲ್ಲಕ್ಕ ಅದು ಬಾಳ ಆದ ಈಗ
ಹ್ಮ ಅಣ್ಣ ನಾನು ಜಗ್ಗಿ ಸರಿ ಹೇಳೀನಿ ಲಿಮಿಟ್ ಕ್ರಾಸ್ ಮಾಡ್ಬೇಡ ಅಂತ ನೂರು ಸರಿ ಹೇಳೀನಿ ಬಟ್ ನನಗ್ ಯಾರ್ ಮಾಡಕತ್ತುರಣ
ಬಂದೆ